ಅದೇ ಏನ್ ಮಾಡತಿ
ಹಾ ಏನಿಲ್ಲ ನೋಡ್ಕೊಂತಿದ್ದೆ ನೀನು
ನಾನು ಕುಂತಿದ್ದೆ ಊಟ ಆಯ್ತಾ
ಹಾ ಊಟ ಆಯ್ತು ನಿಮ್ದು
ನೋಡು
ಹ್ಮ್
ಹ್ಮ್ ಹೋಗಿ ಆಫಿಸ್ ಕ
ಹಾ ಆಫೀಸಿಗೆ ಬಂದಿದ್ದೆ
ಹ್ಮ್ ಕೆಲಸ ಭಾಳ ಇಲ್ವಾ ಇವತ್ ರಜೆ ಇಲ್ವಾ ನಿಮ್ದು
ಇಲ್ಲ ಇವತ್ ನಮ್ದ್ ರಜೆ ಇಲ್ಲ ನಮ್ದುಗ ಗೌರ್ಮೆಂಟ್ ಹಾಲಿಡಗ ಅಷ್ಟ ಸುಟಿ ಕೊಡ್ತಾರೆ ಈ ಹಬ್ಬಕ್ಕೆಲ್ಲ ಸುಟಿ ಕೊಡಲ್ಲ
ಹೌದಾ ಹ ಹ್ಮ್ ಹ್ಮ್
ಅವಡೋರೆಲ್ಲಾ ಮಾಡಿದ್ದಾರೆ ಒಂದಿಷ್ಟ ಜನ
ಹಾ ದೊಡ್ ದೊಡ್ ಹಬ್ಬಕ್ಕಷ್ಟ ಸುಟಿ ಕೊಡ್ತಾರ
ದ ದೊಡ್ಡ ಹಬ್ಬ ದೀಪಾವಳಿ ಎಂತವೆಲ್ಲ ಸುಟ್ಟಿ ಕೊಡ್ತಾರೆಗ
ಹಾ ಇದು ಏನ ಅಷ್ಟೊಂದು ದೊಡ್ಡ್ದಲ್ಲಲ್ಲ
ಹಾ ಇದು ಒಂದ್ ಸ್ವಲ್ಪ ಜನ ಹಬ್ಬ ಮಾಡೋರೆಲ್ಲ ಸುಟಿ ಮಾಡಿದ್ದಾರೆ ನಾವ್ ಹಬ್ಬ ಮಾಡಲೋ ಹಾ ಆಫಿಸಗ ಬಂದಿ
ಹ ಹೌದಾ ಹ್ಮ್ ನೀನ್ ಡೈಲಿ ಫ್ರೀ ಬಸಗ
ಹಾ ಡೈಲಿ ಫ್ರೀ ಬಸ್ ಒಳಗ ಹೋಗ್ಬೋದು ಇವತ್ತಂತೂ ಫುಲ್ ಖಾಲಿ ಬಸ್ ಇವತ್ತೆಲ್ಲಾ ಜಾಸ್ತಿ ಸುಟಿ ಇದ್ದಲ್ಲ ಸ್ಕೂಲ್ ಕಾಲೇಜ ಎಲ್ಲಾ ಸುಟಿ ಆಮೇಲೆ ಎಲ್ಲಾ ಒಂದಷ್ಟ ಆಫೀಸ್ ಸುಟಿ ಅಲ್ಲಾ ಹಂಗಾಗಿ ಇವತ್ತೆಲ್ಲಾ ಫುಲ್ ಬಸ್ ಎಲ್ಲ ಖಾಲಿ ಖಾಲಿ ಇದೆ
ಹ ಹ ಅಂದ್ರೆ ದನ್ ಡೈಲಿ ರಶ್ ಇರತ್ತಾ
ಫುಲ್ ರಶ್ ಇರ್ತಾವ ಬಸ್ ಸೀಟು ಸಿಗಲ್ಲ ಡೈಲಿ ನಿಂತ್ಕೊಂಡು ಹೋಗೋದು ನಿತ್ಕೊಂಡ್ ಬರೋದ ಒಮ್ಮೊಮ್ಮ ಬಸ್ಸ ಸಿಗಲ್ಲ ಹಂಗಿರುತ್ತ ಇವತ್ತಂತೂ ಪುಲ ಕಾಲಿ ಇದು ಎಲ್ಲ ರೋಡ್ ಎಲ್ಲ ಖಾಲಿ
ಅಂದ್ರ ಈಗ ಕಂಟಿನ್ಯೂ ಕಂಟಿನ್ಯೂ ಮೂರ್ ದಿನ ರಜೆ ಬಂದ ಇಲ್ಲಾ ಆಲ್ಮೋಸ್ಟ್ ಸೂಟಿ ಹಾಕೊಂಡ್ ಬಿಟ್ಟ ಇಟ್ಟಿರ್ತಾರ ನಡಕ್ ನಾಳೆ ಶನಿವಾರ ಹೌದು ನಾಳೆ ಶನಿವಾರ ರಜೆ ಫೋರ್ತ ಸ್ಯಾಟರ್ಡೇನು ಶುಟ್ಟಿ ಕೆಲವೊಬ್ಬ್ರಿಗೆ ಸುಟ್ಟಿ ಇರಲ್ಲಲ್ಲ ಅವರು ಅಕೌಂಡ್ ಪೂರ್ತಿ ಮೂರ್ ದಿನ ರಜೆ ಮಾಡಿರ್ತಾರೆ ಅಂದ್ರೆ ನಿಮ್ ಬಸ್ಸ ಎಲ್ಲಾ ಕಾಲಿದ
ಅದೇ ಹಂಗಾಗಿ ಬಸ್ ಖಾಲಿ ಖಾಲಿ ಅದವ ಹಂಗಿದ್ರೆಲ್ ದಿನಾ ಬ ರಶ್ ಒಳಗ ಅಡ್ಡ್ಯಾಡಿ ಅಡ್ಡ್ಯಾಡಿ ಬೇಜಾರ ಆಗ್ಬಿಡ್ರಿ ಹಂಗ ಖಾಲಿ ನೋಡ್ರಿ ಇವತ್ತು ಫುಲ್ ಆರಾಮ್ ಬಂದೇ ಬಸ್ ಒಳಗೆ
ಹಾ ಚಲೋ ಬಿಡಂಗಾದ್ರ
ಹ್ಮ್ ಇವತ್ತಂದ ದಿನ ಚಲೋ ಮತ್ತ ಮಂಡೇ ಒಂದ ಅಂದ್ರೆ ಮತ್ತೆ ನೋಡ ಇರಲ್ಲ ಬಸ್
ಹ್ಮ್ ಆಫೀಸ್ಗೆಲ್ಲಾ ಏನ್ ಹೋಗಿರ್ತೀರಿ ಕರೆಕ್ಟ್ ಟೈಮಿಗೆ
ಹಾ ಒಂದೊಂದ್ ದಿನ ಲೇಟ್ ಆಗತ್ತ ಹೆಚ್ಚು ಕಡಿಮೆ ಟೈಮಿಂಗ್ ಆಗತ್ತಾ ಹೇಳ್ಕೊಂಡಿರ್ತಿ ಸರಿಗೂ ಎಲ್ಲಾರೂ ಗೊತ್ತಾಗಬಿಟ್ಟತ್ತಲ್ಲಾ ಈಗ ಫ್ರೀ ಬಸ್ ರಶ ತಾವ ಅಂತಂದ್ರ ಅವ್ರಿಗೂ ಏನು ಮಾತಾಡಕ ಬರ್ಲಂಗ ಅತೈತಿ ಹಂಗಾಗಿ ಆದ್ರೂ ಆದಷ್ಟು ಜಲ್ದಿ ಮನಿಗ್ ಬಿಟ್ರ ಜಲ್ದಿ ಬಂದಿರ್ತೇವಿ
ಹ್ಮ ಅಂದ್ರೆ ಸ್ವಲ್ಪ ಯೂಸ್ ಆಗೇ ಆಗೇತದ ಫ್ರೀ ಬಸ್ ಮತ್ತ ಕೆಲವೊಂದ ಇಷ್ಟ ಜನಕ್ ಅದು ಯಾಕರ ಆಗೈತಿ
ಯಾವಕರ ಆಗೇತಿ ಅನ್ನರಂಗ ಆಗೇತಿ ಬಾಯ್ಸ್ ಎಲ್ಲಾ ಬೈತಿರ್ತಾರ ಬಸ್ ಒಳಗೆಲ್ಲಾ ಚಕ್ಕಿ ಯಾಕಾದ್ರ ಫ್ರೀ ಮಾಡಿದ್ದಾರೆ ಏನು ನಮ್ಗ್ ಅಡ್ಡಾಡಕ್ ಆಗಲ್ಲ ಏನ ಇಲ್ಲ ನಮಗ ಸೀಟ್ ಸಿಗಲ್ಲ
ಹೌದ್ಬೀಡ ಹೌದು ನಾವೆಲ್ಲ ಫ್ರೀ ಹೋಗ ರು ರಕ್ಕಾ ರಕ್ಕಾ ಎ ಕಟ್ಟ ಹೊಗಿರಾಂಗಿಲ್ಲಾ
ಹಾ ಸೀಟ್ ಹ ಇಡ್ಕೊಂಡ್ ಕುಂತರ್ತಿ ಹೆಂದ ಹೆಣ್ಮಕ್ಳ ಅಂದಂದ ಸೀಟ್ ಎಲ್ಲಾ ಹಿಡ್ಕೊಂಡ್ ಬಿಟ್ಟಿರ್ತಲ್ಲ
ಹೌದೌದು ಪಾಪ ಅವ್ರ ಎಲ್ಲಾ ನಿಂತು ಬರ್ತಾರ ಅದಕ್ಕೆ ಬೈತಾರ ಅನ್ಸತ್ತು
ಅದಕ್ಕೆ ಬೈತಾರ ಪಾಪ್ ಡೈಲಿ ಆಡ್ಡ ಆಡಾರ ಅಂತರು ಒಂದ್ ದಿನ ಇದೆಲ್ಲ ಎರ್ದೇದೆಲ್ಲ ಡೈಲಿ ನೀನ್ಕಡ ಹೋಗುದು ನೀನ್ ತಗೊಂಡ ಒಬ್ಬೊಬ್ಬ್ರ ಪಾಪ್ ಬಸ್ಟಂಡಿಗೆ ಬರಕ್ಕಗಲ್ಲ ಅಲ್ಲೇ ದೂರಿನ ಆಫೀಸ್ ಇರೋರು ಎಲ್ಲ ಅಲ್ಲೇ ಬರ್ತಾವಲ್ಲ ಬಸ್ ಸರಿ ಹತ್ಬೇಕಂದ್ರ ಅವ್ರಿಗೆ ಸೀಟ ಇರಲ್ಲ ಬರೀ ನಿತ್ಕೊಂಡ ಹೋಗೂದು ನಿತ್ಕೊಂಡ ಬರೋದ
ಹ್ಮ ಹ್ಮ ಮತ್ತ ಬೈತಾರ ಅವರು ಮತ್ತ ಹ ಹಂಗೆಲ್ಲಾ ನೋಡಿದ್ರ ಹೌದ ಮತ್ತ ನಿಂನ್ತ್ ಹೋಗ್ಬೇಕಲ್ಲ ಅವರು ಎಷ್ಟ ಕ
ಹಾ ಅದ್ರ ಪಾಪ ನೀನ್ ತೊಗೊಂಡ್ ಹೋಗ್ಬೇಕು ಅಲ್ಲ ಅಂತ ಅವ್ರು ಸುಸ್ತಾಗಿರ್ತತಿ ಫುಲ್ ಹಾ ಅದ ನಿಂದ್ರಕೂ ಜಗ ಇರಲ್ಲ ಆ ಪರಿ ನಿ ಫುಲ್ ತುಂಬಿ ಇರ್ತೈತ್ ಬಸ್ ಆ ಕಂಡಕ್ಟರ್ಗೆಲ್ಲ ಟಿಕೆಟ್ ಮಾಡಕ್ ಆಗಲ್ಲ
ಹೌದ ಅವಾಗೆಲ್ಲ ಫ್ರೀ ಇಲ್ದ ಆಗ ನಾರ್ಮಲ್ ಆದ್ರೂ ನಿಂತು ದಿವಿ ಒಂದೊಂದ್ಸಲ ರಷ್ ಆಯ್ತಂದ್ರು ನಿಂತು ಇತಲ್ಲ ಅಷ್ಟು ರಷು ಇರ್ತಿದ್ದಿಲ್ಲ
ಹಾ ಆಮೇಲೆ ನಡು ಯಾವ್ದಾದ್ರು ಊರ್ ಬಂದ್ರ ಇಳುತ್ತಿದ್ರು ಜನ ಅವಾಗಾರು ಸೀಟ ಸಿಕ್ತಿದವು ಈಗ ಯಾರು ಇಳಿಯೋದೇ ಇಲ್ಲ ಎಲ್ಲ ಲಾಂಗ್ ರೂಟ್ ಎಲ್ಲಾ ಇರ್ತಾರ ಮಂದಿ ಅವರೇ ಇರ್ತಾರ ಬರ ದಿನಾ ಅಂದ್ರೆ ದಿನಾನ ಇರ್ತಾರ ಯಾವಾಗ ಏನು ಜನ
ನೀಜ ಬಿಡ ಎಷ್ಟಂತೂ ಹೋಗ್ತಾರ
ಹಾ ಅವ್ರೇನ ಒಂದ್ ದಿನ ಅಷ್ಟು ಅಡ್ಡಾ ಆಡ್ತಿರ್ತಾರ ಅವ್ರಿಗೇನ್ಂದಸಲ ನಮ್ಗೆ ಡೈಲಿ ಅಡ್ಡಾಡ್ತಿರ್ತ ವಲ್ಲ ನಮಗ ಬರೀ ಇದ ನೋಡಿ ನೋಡಿ ನೋಡಿ ಸಾಕಾ
ಸಾಕಾಗೈತಿ ಯಾವಗ ಮುಗಿತೈತಿ ಫ್ರೀ ಬಸ್ ಅ ಇನ್ನು ಎರಡು ವರ್ಷ ಐತಿ ಮುಗಿಬೇಕು ಂದ್ರ ಅಷ್ಟ ಹೊತ್ತಗ್ ನಾವ್ ಅಡ್ಡಾಡುದ ಬಂದ್ ಮಾಡಿರ್ತೀವಿ
ನಾವು ಪಾಸ್ ತಸ್ಕೊಂಡ್ ಅಡ್ಡಾಡ್ತಿದ್ವಿ ಅಮೌಂಟ್ ಉಳಿತದ ತನ್ನ ಈಗ ಚೊಲೋ ಇಷ್ಟ್ ಫ್ರೀ ಆದಾಗಿಂದ ಅಮೌಂಟ್ ಉಳ್ದ
ಫಾಸಿಗೆಲ್ಲ ಅಮೌಂಟ್ ಎಷ್ಟು ಕೊಡ್ತತಿದ್ರಿ ನೀ
ಹ ಅವಾಗ ಫಾಸಿಗೆಲ್ಲ ಹದ್ನಾರ ನೂರ್ ಇತ್ ನಮ್ದು ಪಾಸ್ ಮತ್ತ ಆಮೇಲೆ ಎರಡು ಬಸ್ ಚೆಂಜ ಮಾಡ್ತಿದ್ದೆ ನಾನು ಎರಡು ಬಸ್ಂದು ಪಾಸ್ ತಗಿಸತಿದೆ ಹಂಗಾಗಿ ನಂದು ಎರಡ್ ಸಾವಿರದ ಒಂದೂರು ರೂಪಾಯಿ ಹಾಕತಿತ್ತು ಈಗೆಲ್ಲ ಮತ್ತಿಂದನು ಜಾಸ್ತಿ ಆಗತಿ ಹ್ಮ್ ಈಗ ಇನ್ನು ಹದ್ನೆಂಟನೂರು ಪಾಸ್ ಮಾಡಿದಾರ ಈಗಂದ್ರೆ ಇನ್ನು ಜಾಸ್ತಿ ಆಗಿದೆ ಅಷ್ಟ ಅಕ್ಕ ಎಲ್ಲ ಉಳಿದೈತಿ ಬಿಡ್ರಿ ಮತ್ತೆ ಎರಡು ವರ್ಷ ಎರಡುವರೆ ವರ್ಷ ಆಯ್ತ.
ಹಾ ಅದು ಜೊತೆ ಅಂತ ಖುಷಿ ಪಡುಬೇಕ ಇಲ್ಲ ಇದು ಎಲ್ಲಾ ಎದಕ್ ಬೇಕು.
ಬಂದ್ ಬಿಟ್ಟಿರ್ತಿತಿ ಯಾಕದ್ರೂ ಫ್ರೀ ಬಸ್ಸು ರೊಕ್ಕ ಕೊಟ್ಟು ಹೋದ್ರೆ ಚಿಂತೆ ಇಲ್ಲ ಫ್ರೀ ಇರಬಾರ್ದು ಏ
ಮತ್ತ ಒಳ್ಳೆ ಅವಾಗೆಲ್ಲ ಕರೆಕ್ಟ್ ಟೈಮಿಂಗ್ ಆದ್ರೆ ಮನಿಗ್ ಬರ್ತಿದ್ರೀ ಈಗೆಲ್ಲ ಮತ್ತೆ.
ಬಸ್ ಎರಡು ಮೂರ ಎಲ್ಲಾ ಖಾಲಿನ ನಿಂತ
ಹೌದು ನಾವು ಯಾವ ಸೀಟ್ ಕುಂದಿರ್ ಬೇಕಂತ ಯೋಚನೆ ಮಾಡಿ
ಅದೇ ಯಾರು ಇರ್ತಿದ್ದಿಲ್ಲ ಊರ್ ಮುಟ್ಟ ಮುಟ್ಟಾನೂ ಬಾಜು ಸೀಟಿಗೂ ಯಾರ ಹಾಲು ಇರ್ದಿತ್ತಿಲ್ಲ ಖಾಲಿ. ಕುತರಾ
ಹ್ಮ ಸೀಟ್ ಸಿಕ್ರ ಸಾಕ ಯಾವದಾದ್ರು ಒಂದು ಸೀಟ ಸಿಕ್ ಸಾಕು ಅಣ್ಣು ಲೆಕ್ಕಕ್ಕ ಬರ್ತತಿ ಇಲ್ಲ ಒಂದೊಂದ್ಸಲ ಬಸ್ ಬಂದ್ರೆ ಸಾಕು.
ಬಸ್ ಬಂದ್ರೆ ಸಾಕು ಅನ್ನೋ ಹಂಗ ಆಗೈತಿ ಹೌದು. ಅಂದ್ರೆ ಈ ಬಸ್ ಸ್ಟ್ಯಾಂಡ್ಗ ಹೋದ್ಕೂಳೆ. ಬ ಒಂದ್ ಎರಡ್ ಮೂರ್ ಬಸ್ ನಿಂತಿರ್ತಿದ್ವು ಇವಾಗ ಒಂದ್ ಬಸ್ ಇರಲ್ಲ. ಅದ ಟೈಮಿಂಗು ಇಲ್ಲ ಈಗ ಎಷ್ಟೊತ್ತಿಗೆ ಬರುತ್ತಂತ ಯಾವ ಬಸ್ಸಿನ ಟೈಮಿಂಗು ಇಲ್ಲ. ಬಂದಾಗಕರೆ ಬಸ್,
ಟೈಮಿಂಗ್ ಮೇಂಟೈನ್ ಮಾಡ್ತಿದ್ರು ಕರೆಕ್ಟ್ ಟೈಮ್ ಈಗೆಲ್ಲಾ ಏನಿಲ್ಲ, ಫ್ರೀ ಬಸ್ ಆಗೇತಿ ಆಗೇತಿ ಹತ್ತು ನಿಮಿಷ ಹದಿನೈದು ನಿಮಿಷ ಹೆಚ್ಚು ಕಮ್ಮಿ ಬರ್ತ ತರ ಇಲ್ಲಾರ ಅದುೂ ಬರೋದಿಲ್ಲ. ಬಾಳ ಕಷ್ಟ ಇದೆ ದಿನ ದೊಡ್ಡವರಿಗಂತೂ ಯಾವುಗರಮ್ಮೂ. ಏನ್ ಒಂದ್ ದಿನ ಹೋಕಾರ ಮತ್ ಕುಂದುರ್ತಾರ್ ಬಿಡು ಮನ್ಯಾಗಾ ಅದು ಏನ್ ಅಂದ್ಸಲ. ದಿನ ಹೋಗೋರ್ಗೆ ಕಷ್ಟ ಅದು.
ಅದೆಲ್ಲಾ ಹತ್ತುವಾಗೆಲ್ಲ ಗುದ್ದ್ಯಾ ಆಡ್ಕೊಂಡು. ತಾರೆ ಅದು ಚಂದಂಗ್ ಹತ್ತೋದು ಇಲ್ಲ ಮೈ ಕೈಗೆಲ್ಲಾ ನೋವು ಮಾಡ್ಕೊಳ್ಳೋದು ಹತ್ತಕ್ ಹೋಗಿ.
ಅತ್ತದ್ದು ಮತ್ತೆ ಅಲ್ಲಿ ಹಿಂಗೆಲ್ಲಾ ಫ್ರೀ ಬಸ್ ಆಗಿಂದಾಗೆ ಎಸ್ಟ್ ತೊಗೊಂಡು ಹೋಗ್. ಫೋನ್ ಕಳ್ತಾನ ಆಗ್ಯವು ಮತ್ತೆ ಬಂಗಾರ ಸಾಮಾನು ಹೋಗ್ಯವು.
ನಮ್ಮ ನಾವು ಹತ್ತುವಾಗ ಬಂದು. ಸತಿ ಗದಗ ಸೈಡ್ ಬಸ್ ಹೊಂಟಿತ್ತು ಅವಾಗ ಬಸ್ ಬಂತು ಒಂದ್ ಬಸ್ ಎಲ್ಲಾರೂ ಮಂದಿ ಹತ್ತ ಹತರ. ಆವಾಗ ಆದಾಗ ಅದಿಲ್ಲ ಒಬ್ ಅಂಕಲ್ ರೇಪ್ ಇದಾರ ಅವರು ಅವರು ಒಬ್ಬ ಒಬ್ಬಂದು ಹುಡ ಒಂದು ಕಿಶೆಗೆ ಕೈ ಹಾಕಿ ಪರಸು ತಕೋಳನದವ ಸಿಕ್ಬಿಟ್ಟ ಅವ್ರಿಗೆ. ಕೈಗ ಅವ ಇನ್ನುವನ್ನ ಸ್ವಲ್ಪ ನಿಂತವಾರ ಹ್ಮ ಡೈರೆಕ್ಟ್ ಸಿಕ್ಬಿಟ್ಟ ಅವನು ಗೊ ತಾಗ್ಬಿಡು ತಲಕ ಪರ್ಸಿ ಕೈ ಹಾಕಿದ್ದ ಹಂಗಾಗಿ ಅವ್ ಫಾಲೋರ್ ಹಿಡುದು ಎಲ್ಲರಿಗೂ ಹೊಡೆಯಾಕ್ ಬಿಟ್ರು ಎಲ್ಲಾರೂ ಸೇರ್. ಕೊಂಡ ಅವ ತಪ್ಪಿಸ್ಕೊಂಡ್ ಓಡೋಗು ಬಿಟ್ನ ನವಾಗೂ ಅವಾಗೆಲ್ಲರ್ಗೂ ಬಸ್ಸು ಬಂದಿದ್ದು. ಗದ್ ನೋಡದುಗಯೆಲ್ಲ ಎಲ್ಲರೂ ಬಸ್ ಹತ್ತಾಗ ಬಡ್ಕೊಂಡ್ರು ಅಯ್ಯೋ ಅವ ಓಡ್ ಹೋಗ್ಬಿಟ್ಟ ಅವ್ರಿಗೆ ಗೊತ್ತು ಇರುತ್ತೆ ಹಿಂಗ ಸಿಕ್ಕಾಕೊಂಡ್ರೆ ಹೆಂಗ ಏನಂತಂದ ಓಡೋಗ್ಬಿಟ್ಟ ಅವ ಸಿಗ್ಲೇ ಇಲ್ಲ ಯಾರ ಕೈಗುನು. ಏಜುಆದರಂಗಇದನ ಅಂತವರಿಗೆ, ಹೊಡ್ಯಾಕು ಮನಸ್ಸು ಬರಲ್ಲ ಅವ್ರರಿಗೆ ಅಂತವ್ರು ಇಂತ ಕೆಲ್ಸ ಎಲ್ಲ ಮಾಡ್ಕೊಂ
ಹ ಬಾಳ ಹುಷಾರ ಇರರ್ಬೇಕು ಈಗೆಲ್ಲ ಬಸ್ ಹತ್ಬೇಕಾದ್ರ್ ಬಂಗಾರ ಸಾಮಾನು ನಂತರ ಹಾಕೊಳ್ಳೋದೆ.
ದ್ರೂ ಜಗ್ಗಿ ಕಳ್ಕೊಂತಾರೆ ತಗೊಂಡ್ ಜಗ್ಗಿ ತೊಗೊಂಡ್ ಬಿಡು
ಅದು ಬಾಸ್ರ ಕಸ ಉಳಿದೈತಿ. ಇಟ್ಕೊಂಡಿರ್ತಾರ ನಾವು ಆದ್ರೆ ಇನ್ನೊ ಬ್ಯಾಗ್ ಒಳಗಾದ್ರು ಇಟ್ಕೊಂತೀವಿ. ಅವರು ಕಿಸೆ ಒಳಗಿಟ್ಕೊಂತರ ಅಲ್ಲೇ ತಕೊಂಡಿದ್ದು ಗೊತ್ತಾಗೋದಿಲ್ಲ ಅದು.
ಗಿಲ್ಲ ಕಿಸೇದಾಗ್ ಇಟ್ಕೊಂಡು ಹೆಂಗ್ ಕೈ ಹಾಕ್ತಾರೊ ಬಸ್ಸಗೆ ಹತ್ತೊ ಗದ್ದಲ್ದಾಗ ಇವ್ರು. ತರ ಅವರದ ತಕ್ಕೊಳೋದೆ ಗೊತ್ತಾಗಲ್ಲ.
ಹ್ಮ್ಮ್ಮ್ಮ್ಮ್ ಚಾವುಂಡವ ನಂತೂ ಒಮ್ಮೆಯೂಸ್ ಅನಿಸ್ತಿತೆ. ಒಮ್ಮಿಂತಾವೆಲ್ಲಾ ನೋಡಿದ್ರೆ ಯಾಕರ ಫ್ರೀ ಆಗೇದೋ ಅನಿಸ್ತೈತಿ.
ನಮ್ ನಮ್ ಪರಿಚಯದವರೇ. ಎು ಜನ ಅಕ್ಕಾಗಳೆಲ್ಲಾ ಫೋನ್ ಕಳ್ಕೊಂಡ್ರು ಫ್ರೀ ಆಗ ಆ ಹೊಸ ಹೊಸ ಫೋನ್ ಎಲ್ಲಾ ತಕೊಂಡಿದ್ದಾರೆ ಇ ಎಮ್ ಐ ಮೇಲ್ಲಿ ಫೋನ್ ತಗೊಂಡಿರ್ತಾರ ಅದ್ರಿಂದ
ಆಯ್ದುು ಕರ್ಕೊಂತಾರ ಪಾಪ ನಾವು ಫ್ರೀ ಬಸ್ ಒಳಗೆ ಹೋಗಿ ರೊಕ ಉಲ್ಸೇವಂತ ನಾವು ಅನ್ಕೋತೇವಿ ಒಂದ್ ಕಡೆಯಿಂದ ಅದು ನಮಗ್ ಲಾಸ್ ಆಗಿರ್ತೈತಿ ಅದು ಗೊತ್ತಾಗೋದ ಇಿಲ್ಲ ಹ್ಮ್ ಎಷ್ಟ್ ಲೋಸ್ ಆಗ್ಬೇಕ ಆಗರ್ಬ
ಹಾಗರ್ತತಾ ಇಲ್ ಮಾಡಿದಾರಂದ್ರೆ ಬೇರೆ ಕಡೆ ಎಲ್ಲಾ ಜಾಸ್ತಿ ಮಾಡಿದರಲ್ಲ ರೇಟ್ ಹಂಗಾಗಿ ಸರ್ ಅಲ್ಲಿ ಅವ್ ತಕೊಂಡೋ್ ಅವ್ರಿಗೆ ಗದ
ನಿಜ ಆಡ ನಾವು ಫ್ರೀ ಬಸ್ ಆಗಂದಾಗ ಸ್ವಲ್ಪ ಪಟ್ರಿ ಪಡ್ಾಡಿದ್ವಿ ಅಂದ್ರು ಒಂದ್ ಎರಡ್ ಸಲ ಅಷ್ಟ ಹೋಗಿದ್ವಿ ಮಂತ್ರಾಲಯ ಹೋಗಿದ್ವಿ ಬಿಟ್ರೆ ಮತ್ತ ಇಲ್ಲೇ ಕೊಪ್ಳ ಅನ್ಚನಾದ್ರಿ ಬಿಟ್ರ ಈ ತರ ಹೋಗಿ
ಹ್ಮ ಫ್ರೀ ಆಗಿಂದ ಎಷ್ಟೋ ಜನ ಟೆಂಪಲ್ ಎಲ್ಲಾ ಅಡ್ಡಾಡಕು ಅಂತ ಎಲ್ಲಾರ ಜ ಮನ ಆಗಿರೋ ಹೆಣ್ಣ್ಮಕ್ಳ ಎಲ್ಲಾರೂ ಟೆಂಪಲ್ ಎಲ್ಲಾ ಅಡಿ ಅಡಿ ಬಂದ್ ನೋಡಿ ಬಂದ್
ಹೌದ ಅದು ಫ್ರೀ ಬಸ್ ಆಗಿ ಆರ್ ತಿಂಗ್ಳ ಆಗತನ ಅತ್ರು ಇನ್ನೇನ್ ಬಂದ್ ಮಾಡ್ತಾರಬ ್ ಮಾಡ್ತಾರ ಅಂತ ಬಯಕತ್ರು ಜಗ್ಗ ಜನ ದಿನಾ ದಿನಾ ಹೋಗುದ ಹೋಗುದ ಹೋಗುದ ಹೋಗುದ ಮಾಡಿದ್ರು ಒಂದ ಊರ್ ಬಿಡ್ಲಿಲ್ಲ
ಾಡಿದ್ರ ಒಂದು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ಪ್ರಸಾದ ಎಲ್ಲಾ ಬಂದ್ ಮಾಡಿದರು ಅವಾಗ ಜಾಸ್ತಿ ಜನ ಆಗಿದಾರ ಅಂತಂದ್ರ
ಹ್ಮ್ ಅಷ್ಟ್ ಮಂದಿ ಹೋಗ್ಕಿದ್ರೆ ಯಾಕಂದ್ರೆ ಸ್ವೀ ಬಸ್ ಇವ್ನಲ್ಲ ಇಡಂಗಿಲ್ಲ ಬಂದ್ ಮಾಡ್ಬಹದ ತಂದ ಒಂದ್ ಭಯ ಆಯ್ತ್ ಮತ್ತತ್ತಿತ್ಲ ಆಗ ಏನಿಲ್ಲ ಐದ್ ವರ್ಷ
ಯಾವ್ದ ಖರ್ಚಿರಲ್ಲ ಏ
ಕರ್ಚಿರಲ್ಲ ಸುಮ್ಮ ಒಕ್ಕಾರ ಬಾಳಂದ್ ನೂರ್ ರೂಪಾಯಿ ಇಟ್ಕೊಂಡ್ ಹೋದ್ರೆ ಸಾಕೋದ ಅದು ಅದಕ್ಕಾದ್ರರು ಹಂಗ ಬೇಕಂತಂದ ಇಲ್ಲಾ ಅಂದ್ರೆ ಅದು ಇಲ್ಲಾಂದ್ರೂ ನಡಿತೈತಿ ನೀರ ಅಂದ್ರೂ ಸಿಕ್ತೈತಿಗ ನೀರು ಸಿಕ್ತ ಅವೆಲ್ಲಾ ಸಿಗ್ತೈತಿ ದೇವಸ್ಥಾನ ಒಳಗೆ ಏನಿಲ್ಲಂದ್ರ ಹೋಗ್ಬೋದು
ಹಾಗಾಗಿಾ ಜಾಸ್ತಿ ಜನ ಹೆಣ್ಮಕ್ಳ ಎಲ್ಲಾ ಟೆಂಪಲ್ ನೋಡ್ಲ ಟೆಂಪಲ್
ಎಲ್ಲಾ ನೋಡಿದಾರ ಮತ್ತ ಒಂದ್ ಇಷ್ಟ್ ಜನ ಜಾಬ್ ಮಾಡೋರು ಬಸ್ಸಿನ ಗದ್ಲಕ್ ಇ ಇಲ್ಲ ಲೇಟ್ ಬರೋದು ಲೇಟ್ ಬರೋದು ಅಂತಂದ್ರೆ ಜಾಬು ಬೇಡ ಹಾಕತ್ತಾರ ಬಿಟ್ಟಿದಾರ ಅವರು ರೆಡಿನು
ಅಂದ್ರೆ ಅವಾಗೆಲ್ಲಾ ಹೆಣ್ಮಕ್ಳೆಲ್ಲಾ ಜಾಸ್ತಿ ಕೆಲ್ಸಕ್ಕದು ಹೋಗ್ತಿದ್ದಿದ್ದಿಲ್ಲ ಈಗ ಮನ ಆಾಗಿರೋ ಹೆಣ್ಮಕ್ಳೆಲ್ಲಾ ಬೇರೆ ಕಡೆ ಹೋಟೆಲ್ಗ ಇಟೆಲ್ಲಿ ಈಗೆಲ್ಲಾ ಕರೆಯಕ್ ಕುಂದ್ ಬಿಿಟಾರಲ್ಲ ಈಗ ಹೆಣ್ಮಕ್ ಅಡುಿಗೆ ಮಾಡೋ ಪ್ರೀದು ಅನ್ನೋದು ಎಲ್ಲಾರು ಹೋಗೋದು ಕೆಲ್ಸಕ್ಕೆ ಹಂಗಾಗಿ ಜಾಸ್ತಿ ಜನ
ಅಂತಂದ ಹೋಗೋದು ಪೇಮೆಂಟ್ ಪೇಮೆಂಟ್ ಎಷ್ಟು ಉಳಿತತಲ್ಲ್ಲ
ಹ ಎಷ್ಟೋ ಜನ ಹೆಣ್ಮಕ್ಳು ನೋಡ ನನ್ ಗಾರ್ಮೆಂಟ್ಸ್ಿಗೆ ಹೋಗೋುದು ಹಲಪ ಹೊಲಪ್ ಹೋಗರೆಲ್ಲಾ ಬಿಟ್ಟ ಬಿಿಟ್ಟಿ ಈಗ ಅಡ್ಗೆ ಮಾಡಕ್ ಹೋಗಬೋದು ನೆಳ್ಳಾ ಕೆಲ್ಸ ಇರ್ತೈತಿ ಅಂದಂದ ಸುಮ್ನೆ ಎಲ್ಲ ಇದಕ್ಕ ಹೋಗ್ತಾರ ಬಸ್ ಕಲ್ ಬಾಸ ಬಸದವ
ಹೌದು ಅದೊಂಂತರ ಯೂಸ ಆಗೇ ಲಾಸ್ ಆಗೇತಿ ಹಂಗ ಒಟ್ಟ ಎರಡು ನಾವ್ ಹೆಂಗ್ ಸುಮ್ಮ ಯೂಸ್ ಮಾಡ್ಕೊಳ್ಳುದು ಮತ್ತೆ ಎರಡ್ ವರ್ಷ ಆದ್ಮ್ಯಾಗ ಅವಾಗ ಏನ್ ಅನತತಿ ಫ್ರೀ ಬಸ್ ಚ ರೊಕ್ಕ ಉಳತಿ ಜಸ್ಟ್ ಬ ಚಾರ್ ನಾ ನಸ್ತ ತಿ
ಹಾ
ಈಗ ಹಂಗ ಅದ ಇದ್ದಾಗ ಒಂದ್ ಅನ್ನೋದು ಇಲ್ದಾಗ ಒಂದ್ ಅನ್ನೋದಾಗುತ್ತೆ ಹೌದು.
ಮತ್ ಮುಂದಿರಲ್ಲ ಇದೇನ್ ಅವಾಗೆಲ್ಲಾರೂ ನೆನೆಸ್ತಾರ ಅವಾಗೆಲ್ಲ
ನಿಜ ನೆನಸ್ತಾರ ಅದ ಹಂಗದು ಎಲ್ಲಾ ಮುಗಿದ್ಮೇಲೆ ನೆನ್ಸ್ತ.
ಹಾ ಇದ್ದಾಗೆಲ್ಲಾರೂ ಬೈತಾರ ಆಮೇಲೆ.
ಹೌದು
ಹ